ಹಲೋ
ಹಲೋ ಏನ್ ನಡ್ದೆಪ್ಪ ಅಣ್ಣ ಈ ಗಾಡಿ ಹೋಯ್ತು ಹ ಇಲ್ಲಿ ಮುಚ್ಚಿಲ್ಲ ಹಾ
ನಿಮ್ದೇನ್ ನಡೆದಪ್ಪಣ ಏನೋ ಸೌಂಡ್ ಏ ಹಲೋ ಕೇಳಸ್ತಾ ಇದ್ಯಾ
ಹಾ ಕೇಳಸ್ತಾ ಅದು ನಮ್ಮ ಅಣ್ಣನ್ ಗಾಡಿ ಒಯ್ದಿದ್ದೆ ಅಂಗಡಿಗೆ
ಹಾ ಹಾ
ನನ್ ಗಾಡಿ ಹಾಕ ಹೊಯ್ದಿದ್ದೀ ಅಲ್ಲೇ ನೀನು ಅಂತೇಳಿ ಬಯತಾ ಇದರು ನನ್ಗೆ
ಓಹ ಕೇಳಿ ಹೊಯ್ಬೇಕ ಎಲ್ಲ ತಾನೇ ನೀನು
ಹ ಇಲ್ಲ ನಾನು ಬಾಳ ಕ್ಲೋಸ್ ಅಲ್ಲ ನಾನು ನಮ್ಮ ಅಣ್ಣ
ಹೌದಾ
ಹ್ಮ
ಕೇಳಿ ಹೋಯಬೇಕಿತ್ತು ಮತ್ತೇ ಮತ್ತೇನು ಅಂದ್ರ ಏ ಏನು ಅಂದಿಲ್ಲಲ್ಲ
ನೀನೆಲ್ಲಾ ಎಲ್ಲಿದ್ದೀಯಪ್ಪ ಅಂತಂತ ಬಯದ್ರು
ಹೌದಾ
ಮತ್ತೇನು ಅನ್ಲಿಲ್ಲ
ಹ್ಮ್ ಮತ್ತೆ ಏನ್ ನದಿದೆಪ್ಪಾ ಅನ್ನೆಂದು ಏನಲ್ಲಾ
ಮತ್ತೇನಿಲ್ಲ ನೋಡಪ್ಪಾ ನಿಂದೇನ್ ನಡೆದಿದೆ
ನಮ್ದ ಏನಿಲ್ಲಪ್ಪ
ಹ್ಮ್
ಏನಿಲ್ಲ ಮತ್ತೆ ನೀನು ಇದು ಮೊನ್ನೆ ಇದು ಮಾಡ ಆ ಅಂದ ಏನು ಬಟ್ಟೆ ಅಂಗಡಿ ಏನು ಆಗ್ತ ಅಂದೆ ಮತ್ತೆ ಏನಾಯ್ತಪ್ಪಾ ಅದ್ರುದು
ಹಾ ಅದ್ರ್ದು ಕ್ಯಾನ್ಸಲ್ ಆಯ್ತಪ್ಪಾ ಬಟ್ಟೆ ಅಂಗಡಿ
ಯಾಕೆ ಏನಾಯ್ತು
ಅದು ನಮ್ಮ ಅಣ್ಣ ಬೈದ್ರು ಬಟ್ಟೆ ಅಂಗಡಿ ಇಡ್ತೇನ ಅಂತ ಹೇಳ್ದೆ ಹಂಗಾಗಿ ನ ಇಡ್ಲಿಲ್ಲ ಅದ ಬಟ್ಟೆ ಅಂಗ
ಯಾಕೆ ಸ್ವಲ್ಪ ಏನೊ ಅಮೌಂಟ್ ಇದನ್ ಪ್ರಾಬ್ಲಮ್ ಇತ್ತ ನಿಮ್ಗೆ
ಅಮೊನ್ಟ್ ಇಂದು ಪ್ರಾಬ್ಲಮ್ ಇತ್ತು
ಹಾ
ನಮ್ಮ ಅಣ್ಣನು ಬೈದ್ರಲ್ಲಾ ನಮ್ಮಣ್ಣನ್ ಮಾತ್ ಕೇಳ್ತೀನಿ ನಾನು
ಹೌದ ಹೌದು ಈ ಮತ್ತೆ ಏನ್ ಏನ್ ಮಾಡ್ತಾರ ಮುಂದಿನ ಈಗ
ಒಂದ್ ಚಾಯ್ ದುಖಾನ್ ಇಡ್ಬೇಕಂತ ಮಾಡಿದೀನಿ ಅದು ಇಡಾ ಅಂತ ಹೇಳಿದಿದ್ದಾರೆ
ಓ ಚಾಯ ಅಡ್ಡಾನಾ
ಹ್ಮ
ಹ್ಮ್ ಹ್ಮ್ ಮತ್ತೆ ಎಲ್ಲಿ ಇಡ್ಬೇಕು ಅಂದಿರ ಚಾಯ್ ಅಡ್ಡಾನ
ಅಲ್ಲ ಒಂದ ಹೂ ಅಲ್ಲಿದ ಇದೆ
ಏನು
ಒಂದು ಹಾಸ್ಪೆಟ್ಲ್ ಇದೆ
ಹಾ
ಅದ್ರ ಮುಂದೆ ಯಾವ್ದ ಚಾಯೆ ಅಂಗೇನೆ ಇಲ್ಲ
ಓಹ ಹೌದಾ ಮತ್ತೆ ಇಟ್ಬಿಟ್ರೆ ಅಲ್ಲೇ ಒಳ್ಳೆ ವ್ಯಾ ಹ ಒಳ್ಳೆ ಗಿರಾಕಿನೂ ಆಗ್ತದೆ ನಿಮ್ಗೆ
ಈಗ ನಾ ಏನ್ ಮಾಡ್ಬೇಕಂತ ಮಾಡಿದ್ದೀನಿ
ಹಾ
ಹ ಅಸ್ಪೆಟ್ಲ್ ಮುಂದೆ ಒಂದು ಚಾಯ್ ಅಂಗಡಿ ಇಟ್ಟು
ಹಾ
ಹ್ಮ್ ಅಲ್ಲಿ ಬೆಳಗ್ಗೆ ನಷ್ಟನ ಬಿಟ್ರೆ ಅಲ್ಲಿ ಹಾಸ್ಪಿಟ್ಲ್ಗೆ ಬರುವಂತ ಪೇಶೆಂಟ್ ನು ನಂಬಲ್ಲಿ ಬಂದ್ ನಷ್ಟ ಹೋತಾರೆ ಅಂತ ನಂದು ಪ್ಲಾನ್ ಇದೆ
ಹೌದು ಇಲ್ಲ ಒಳ್ಳೆ ಪ್ಲಾನಿಂಗ ಇದೆ ನಿಮ್ದು ಈ ಪ್ಲಾನಿಂಗ್ ಈ ತರ ಪ್ಲಾನಿ ಗಿಟ್ಕೊಂಡ್ ಮಾಡಿದ್ರೆ ಏನಾದ್ರು ಆಹ್ ವ್ಯಾಪಾರ ಆಗ್ಬಹದು ನಾ ಕಾಸನು ಬರಬಹುದು
ಹ
ಹ್ಮ್
ಈ ತರ ಪ್ಲಾನಿಂಗ್ ಇದೆ ನನ್ಗ
ಹ್ಮ್ ಹ್ಮ್ ಹ್ಮ್ ಮತ್ತೆ ಅದಕ್ಕೆ ಮತ್ತ್ ಕೇಳಿದ್ರ ಅದಕ್ಕೇನ ಅದ ಅ ಜಾಗ ಇದೆಯಏನ್ ಮತ್ತೆ ಏನ ನಿಮ್ದು ತೋಬಕಿನ ಜಾಗ ಅದು ಚಾಯ್ ಅಡ್ಡಕ
ಬಾಡಿಗೆ ಕೊಡ್ತೀನ ಅಂತ ಹೇಳಿದಿದ್ದಾರೆ ಜಾಗ ಬಾಡಗಣ ತಗೊಂಡು ನಾ ಅಲ್ಲಿ ಇಡ್ಬೇಕು
ಹ್ಮ್ ಹೌದಾ ಮತ್ತತ್ ಅದಕ್ ಮಿನಿಮಮ್ ಎಷ್ಟು ಬರ್ಬದು ಖರ್ಚು ನೀವು ನಿಮ್ಮ ಅಂದಾಜ ಪ್ರಕಾರ
ನಮ್ಮಂದತಿನ ಪ್ರಕಾರ
ಹ್ಮ್
ಹ ಒಂದ್ ನಾವು ಅಂಗಡಿ ಇಟ್ಟಂಗಿದ್ಯಪ್ಪಾ ನಾ ಸ್ವಲ್ಪ ಡಿಸೈನ್ ಆಗಿ ಸ್ವಲ್ಪ ಚೆನ್ನಾಗ್ ಕಾಣ್ಬೇಕಕ್ಂತಟ್ಟು ಅಂತಂದ್ರೆ ಒಂದ್ ಲಕ್ಷ ತನ ಬರ್ತ್ತೆ
ಮತ್ತೆ ನೀವ ಆಗ ಇಡ್ಬೇಕಕ್ ಮಾಡಿದ್ರ ಸೆಂಪಲ್ಲ್ಲಿ ಇಡ್ಬೇಕಕ್ ಮಾಡಿದರ ನಾವ್ ನೀವನು ಡೆಕೋರೇಷನ್ ಎಲ್ಲ ಇಡಬೇಕಂತ ಮಾಡಿದರಾ
ಮೊದ್ಲು ಸ್ಯಾಂಪಲ್ ಆಗಿಟ್ಟು ಅಲ್ಲಿ ಕಷ್ಟಮನ್ ಬರ್ತಾರೋ ಇಲ್ಲ
ಹ್ಮ ಹಾ ಹಾ ಹೌದೌದ ಹೌದು ಆಮೇಲೆ
ಮುಂದೆ ಡಿಸೈನ್ ಮಾಡ್ಕೊತ್ ಹೋಗ್ಬೇಕಂತ ಮಾಡಿದೀನ
ಹೌದೌದಲ್ಲ ಯಾಕಂದ್ರೆ ಫಸ್ಟ್ ಈಗ ಫಸ್ಟ್ ಕಸ್ಟಮರ್ ಎಲ್ಲ ಏನು ಬಂದಿಲ್ಲ ಅಂದ್ರೆ ಪಾಪ ನಿಮ್ಗೆ ಲಾಸ್ ಆಗುತ್ತೆ ಅಂಗಡಿ ಇಟ್ಟಕ್ಕ ಈಗ ನೀವು ಪಸ್ಟ್ ಟೆಂಪಲ್ ಆಗಿಟ್ಟಿ ಆಮೇಲೆ ಕಷ್ಟ ಮಾಡ ಚಲ ಬಳತಿದ್ದಾರೆ ಗಿರಾಕಿಗಳು ಚಲೋ ಆತ ಆಮ ಮುಂದು ರೊಕ್ಕನು ಬಂದಾಗ ಆತ ನಿಮಗೆ ಮುಂದ ಡಿಸೈನ್ ಮಾಡ್ಕೋಬಹದು
ಅ ಅ ಸ್ವಲ್ಪ ಆರಾಮ ಇಲ್ಲ
ಏನು ಕೆಮ್ಮು ಬರ್ತಿದಲ್ಲಾ ಮತ್ ಕೆಮ್ಮು ತೋರ್ಸಬೇಕಲ್ಲ ಕೆಮ್ಮು ಬಾಳ್ ಡೇಂಜರ್ ಪ ಅದು
ಎಲ್ಲ ಸ್ವಲ್ಪ ಇವತ್ತು ಅಲ್ಲಿ ಇಲ್ಲಿಗೆ ಹೋಗಿದ್ದೆ
ಎಲ್ಲಿಗೆ
ಹಾಸ್ಪೆಟ್ಲ್ಗ್ ಹೋಗಿದ್ದೆ ತೋರ್ಸ್ಕೊಬರಕ್ಕೆ
ಹಾ ಹಾ ಮತ್ತ ಇಲ್ಲ ಕೆಮ್ಮು ಯಾಕಂದ್ರೆ ಕೆಮ್ಮು ಒಂದ ಇರಬಾರ್ದ್ ಮನ್ಷಿಗೆ ಯಾವಾಗ ಏನ್ ಆತ ಒಂತ ಊಟದ ಟೈಮಿಗೆ ನೆಗಿತೆ ನೆತ್ತಿಗೆ ಬಡ ಅಂದ್ರೆ ಬಾಳ ಡೇಂಜರ್ ಅದು ಕೆಮ್ಮು
ಕೆಮ್ಮಾಗಿದೆ ನೋಡಪ್ಪಾ ತೋರ್ಕೊ ಬಂದ್ರುನು ಕಡಿಮೆ ಆಗ್ತಾ ಇಲ್ಲ
ಹೌದ ಇಲ್ಲ ಕೆಮ್ಮು ಇಕೊಂಡ್ ಒ ಟಾಣಿಕ್ ಬರ್ತ್ ನೋಡ ಅದು ಕೆಮ್ಮಂದು ಅದು ತಗೋ ಇಲ್ಕಂದ್ರೆ ಒಂದು ಇದನ್ನ ಬರ್ತದ ನೋಡ ಗುಳಗಿನ ಬರ್ತದೆ ಅದನ್ನು ತಗೋದು ನೀವುದೆಲ್ಲ ಕಮ್ಮಿನ ಜ್ವರ ಈ ಕೆಮ್ಮಸ ಕೆಮ್ಮಲ್ಲಿ ಎನ್ ಜ್ವರ ಅವೆಲ್ಲ ಬರ್ತದೆ ಎಲ್ಕಂದ್ರ ಮನುಷ್ಯನ್ಗೆ
ನಾ ಗೋಲಿ ತೊಗೊ ಬಂದಿದ್ದೀನಿ ಟಾಣಿಕೂ ಕೊಟ್ಟ
ಹಾ
ಅದೇಏನು ಕೆಲ್ಸ ಮಾಡ್ತಾ ಇಲ್ಲ
ಹೌದಾ ಮತ್ತೆ ಸರಿಯಾಗಿ ಏನಕ್ಕಂದ್ರೆ ಪ್ರೈವೇಟ್ ಅದ ಪ್ರೈವೇಟ್ ಆಸ್ಪತ್ರೆ ತೋರ್ಸ್ಬೇಕು ಇಲ್ಲಾಂದ್ರೆ
ಹ್ಮ್ ಪ್ರೈವೇಟ ಅಲ್ಲೇ ತೋರ್ಸಿದನ್ ನ ನಮ್ ಫ್ಯಾಮಿಲಿ ಡಾಕ್ಟರ್ರ ಇಲ್ಲಿ ಒಬ್ರು ನಮ್ಮ್ ಊರಲ್ಲಿ
ವು ಪ್ರೈವಟ್ ಅಲ್ಲಿ ತೋರಿಸಿದ್ರರು ಆರಾಮ ಆಾಗಲಾಗಿದೆಮಗೆ
ಹೌದು
ಮತ್ತೆ ನೋಡಿರಿ ನಾವವು ಗೌರ್ಮೆಂಟ್ ಅಲ್ಲಿ ನೋಡ್ರಿ ಒಂದ್ಸರಿ ಗೌರ್ಮೆಂಟ್ ಅಂದು ನೋಡ್ರಿ ಅದು ಅಲ್ಲಿ ಹೇಗಿರುತ್ತೆ ಗುಳಿಗಳು ಅದು ಅದನ್ನು ಗೊತ್ತಾಗುತ್ತೆ ನಿಮ್ಗೆ
ಹ್ಮ್ ಈಗ ನಾೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗ್ ಹೋಗ ಅಂತ ಹೇಳಿದಾರ ನಮ್ಮಪ್ಪಾ
ಹ ಹಾ
ಅಲ್ಲಿಗ್ ಹೋಗ್ಬೇಕು
ಇಲ್ಲ ಅಷ್ಟೇ ಮಾಡ್ರಿ ಗರ್ಮೆಂಟ್ ಆಸ್ಪಿಟ್ಲ್ಗ ತೋರ್ಸ ಅೇನು ಯಾಕಂದ್ರೆ ಗೌರ್ಮೆಂಟ್ ಆಸ್ಟ್ ಈಗ ನೋಡಿ ಜನ ಬಾಳ ಅಂದ್ರೆ ಏ ಗೌರ್ಮೆಂಟ್ ಆಸ್ಪಿಟ್ಲ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಲ್ಲಿನ ಬಹಳ ಮಂದ ಜನ ಕುರಿತ ತುಂಬಾಬೊಂಬರ ಅಂತ ಬಹಳ ಮಂದ ಗರ್ಮಂಟ್ಸ್ ಹಾಸ್ಪಿಟ್ಲ್ಗೆ ಹೋಗಲಾಗಿದ್ದಾರೆ ಅಂದ್ರೆ ಅಲ್ಲಿ ಗೌರ್ಮೆಂಟ್ಸ್ ಹಪಲ್ಲಿ ಪ್ರೈವೇಟ್ ಹಾಸ್ಪಿಟ್ಲ್ ತರ ಅದಕಿಂತ ಚಲೋ ಚಲೋ ಗುಳಿಗೆ ಆಲಿ ಟಣಿಗಳಲ್ಲಿ ಅಲ್ಲಿ ಎಲ್ಲಾ ಸೌಕರ್ಯಗಳು ಸೌಲಭ್ಯಗಳು ಇರುತ್ತದೆ ಆದ್ರೆ ಜನ ಅದಕ್ಕೆ ಉಪಯೋಗ ಮಾಡ್ಕೊಳ್ಳುತ್ತಿಲ್ಲ ಅದ ಇಷ್ಟೇ
ಹ್ಮ ಜನಗ್ ಗೊತ್ತಿಲ್ವಲ್ಲಪ್ಪಾ ಗೌರ್ಮೆಂಟ್ ಅಲ್ಲಿ ಚಲೋ ಗೋಲಿ ಸಿಗ್ತವೆ ಹಂಗ ಹಿಂಗ ಅ ಅಂತ
ಹೌದು ಜನ ಎ ತಿಳ್ಕೊಂಡ್ ಬಿಿಟ್ಟಿದ್ದಾರೆ ಅಂದ್ರೆ ಗೌರ್ಮೆಂಟ್ ಅಲ್ಲಿ ಬಹಳ ರ್ಡ್ ಕ್ಲಸ್ ಗೋಲಿ ಬಹಳ ತರ್ಡ್ ಕ್ಲಸ್ ಡಾಕ್ಟರ್ಗಳು ಇರ್ತಾರೆ ಅಲ್ಲಿ ಬಹಳ ಕುರಿ ತುಂಬಿದಂ ತುಂಬಾರೆ ಯಾರಿಗೆ ನೋಡುತ್ತಾರೆ ಯಾರಿಗೆಲ್ಲ ಬರಬರಿ ಇರಲ್ಲ ಬಿಲಿಯನ್ ಕಮ್ಮಿ ಆಗುತ್ತದೆ ಅದು ಮನ ಅದು ಒಂದು ಯೋಚನಲ್ಲ ಜನ ಇರ್ತಾರೆ ಹೊರತ ಚಲೋ ಇರ್ತಪ್ಪ ಅಂದ ತೋರ್ಸಲಕ್ ಹೋಗಲ್ಲ ಅದ ಕಾಲ ಪ್ರೈವೇಟ ಬರ ಬ ಬಾಳ ತೋಸ್ಲತ್ತಾರೆ ಅದಕಲೆ ಪ್ರೈವೇಟ್ ಕಂ ಪ್ರೈವೇಟ್ ದವಾಖಾನೆಯಲ್ಲಿ ಪ್ರೈವೇಟ್ ಮೆಡಿಕಲ್ ಅಲ್ಲಿ ಬಾಳ ಆಗ್ತಿದೆ ಇವೆಲ್ಲ ಗೌರ್ಮೆಂಟ್ ಗಳು ಮುಚ್ಚೋಗ ಏನ್ ಮಾಡ್ತೀರಾ ಜನ ಜನ ಸ್ವಲ್ಪ ಹುಷಾರಾಗ್ಬೇಕು ಸ್ವಲ್ಪ ಜಾಗ್ರತೆ ವಹಿಸ್ಬೇಕು ಜನ
ಹ ಎದಕ್ ತೋರ್ಸಪ್ಪಾ ಅಂತಂದ್ರೆ ಗೌರ್ಮೆಂಟ್ ಅಲ್ಲಿ ಒಂದೊಂದ್ ಸತಿ ಕೇರ್ ಮಾಡಲ್ಲ ಪೇಶಂಟ್ಗಳಿಗೆ ಗೆ
ಹ ಅದ ಹೌದು ಹೌದು ಒಂದೊಂದ್ ಸರಿ ನಾನು ನೋಡಿದೀನಿ ಬಿಡು ನಾನು ಮೊನ್ನೆ ಒಂದ್ ಸರಿ ಯಾರರು ನಮ್ ನಮ್ಮ್ ಅಕ್ಕ ಏನ್ ಆರಾಮ ಇದಿದ್ದಿಲ್ಲಾ ಹೋಗಿದ್ದಿ ಅದು ಏನ್ ಕ ಕೆರೆ ಮಾಡ್ತಲ್ಲಾ ಪಾಪಾ ನಾನು ಸ್ವಲ್ಪ ಬೈದ್ ಕೇಿ ಬಂದ್ಬಿಟ್ಟೆ ಮತ್ತೆ ಮಾಡಿದ್ರೆ ಇಲ್ಲ ಒಂದೊಂದ್ ಸಾರಿ ಅವರಿಗೂ ಪಾಪ ಇದಾಗುತ್ತೆ ಅಂದ್ರೆ ಎಲ್ಲ ಟೈಮ್ ಮಾಡಲ್ಲ ಇತಾರ ಒಂದ್ ಟೈ್ ಮಾಡ್ತಾರೆ
ಆ ರೀತಿ ಮಾಡಬಾರಡ್ದಪ್ಪ ಎಲ್ಲ ಪೇಶಂಟ್ನು ನಮ್ಮ ಮನೆಯವ್ರ ಅಂತೇಳಿ ನೋಡ್ಬೇಕು
ಹೌದು ಎಲ್ಲಾ ಪೇಶಷಂಟ್ ನಮ್ಮ್ ಮನೆ ರೀತಿ ನೋಡ್ರ ಅವಾಗ ಗೌರ್ಮೆಂಟ್ ಅನ್ನದ್ ಒಂದ ಇದು ಬರ್ತದ ಅವಾಗ ಜನರ ಹತ್ರನೂ ಹೊಂದಿದು ಬರ್ತದೆ
ಅದೇ ಗೌರ್ಮೆಂಟ್ ಅ ಏನ್ ಪ್ರೈವೇಟ್ ಅಲ್ಲಿ ಏನ್ ಮಾಡ್ತ ತಾರೆ ಎಲ್ರನ್ನು ಅವರು ಅಮೌಂಟ್ ತಿಂದರುೂಪರವಾಗಿಲ್ಲ ಅವ್ರಿಗೆ ಆರಾಮ್ ಮಾಡ್ತಾರೆ
ಹೌದೌದೌದು
ನಾವ ಹೇಳ ಸರಿನಾ ತಪ್ಪ ಹೇಳ
ಇಲ್ಲ ಸರಿ ಇ ಇನ್ನು ನೋಡ್ರಪ್ಪ ಯಾವ ಯಾವ ಪ್ರಾವೇಟ್ ಯಾವ ಯಾವ್ ಪ್ರಾವೆಟ್ ಯಾವ ಗೌರ್ಮೆಂಟ್ ಹಾಸ್ಪಿಟ್ಲ್ ಯಾವ ಚೆಾಗಿದೆ ಯಾವಾಗ ನಾವು ಹೇಳಳ್ಬ್ ನಾವ್ ಹೆಂಗ ಹಳ್ಬ ಸ್ವಲ್ಪಪ ಅವ್ರ ಯಾವ ಡಾಕ್ಟರ್ ಮ್ಯಾಗಾವ ಅನುಭವದ ಮಾಗ ಡಾಕ್ಟ ಗಳು ಇರ್ತಾರೋ ಅವ್ರ ಮ್ಯಾಗ ಡಿಪೆಂಡ ಇರ್ತೆ ಅದು
ಹ್ಮ್ ಈಗಪ್ಪನ ಏನಪ್ಪಾ ಅಂತಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಎಲ್ಲ ಪೇಶಷೆಂಟ್ ಗಳಗಳನ್ನು ಒಂದೇ ರೀತಿ ಅಂಗ ನೋಡಿದ್ರೆ ಎಲ್ರು ಗರ್ಟ್ ಹಾಸ್ಪಿಟ್ಲ್ಗೆ ಹೋಗ್ತಾರೆ ಪ್ರೈವೇಟ್ ಯಾಕ ಹ್ತಾರೆ ಅವ್ರಿಗಏನು ಇ ಇದ್ಯಾ ಅವ್ರ ಬಳಿ ಬಾಳ ಕಾಸ ಇದ್ಯಾ ಅಂತ ಹೋಗ್ತಾರಾ
ಹೌದೌದು ಹೌದು ಎಲ್ಲಾ ಅಲ್ಲಿ ಯಾಕಂದ್ರೆ ಸ್ವಲ್ಪ ಕೇರ್ಲೆಸ್ನ್ ಇದೆ ಬಿಡಿ ಗೌರ್ಮೆಂಟ್ ಇಲ್ಲ ಅಂತೆಲ್ಲ ಅಂದ್ರೆ ಒಂದೊಂದು ಗೌರ್ಮೆಂಟ್ ಹಾಸ್ಪಿಟಲ್ ಚೆನ್ನಾಗಿದಪ್ಪಾ ಎಲ್ಲ ಸಿಸ್ಟಮ್ಗಳು ಚೆನ್ನಾಗಿದೆ ಚಲೋ ಡಾಕ್ಟ್ರುಗಳ ಇದಿದ್ದಾರೆ ಇಲ್ಲಿ ನಮ್ಮೆ ನಮ್ಮ ತಾಲೂಕ ಅಲ್ಲಿ ಗೌರ್ಮೆಂಟ್ ಹಾಸ್ಕುಗಳು ಎಷ್ಟು ಚೆನ್ನಾಗಿದೆ ನೋಡಿದೆಲ್ಲಾ ಚೆನ್ನಾಗಿದೆ ನಮ್ಮ್ ತಾಾಲೂಕ ಅಲ್ಲಿ ಅಂದ್ರೆ ಎಲ್ಲಾ ಎಲ್ಲ ಇದೆ ಎಲ್ಲಾ ಜಾಗದಲ್ಲಿ ಇದೆತ್ತರ ಎಲ್ಲ ಇರತರ ಅ
ಹಗ ಈ ಎಲ್ಲಾ ರೀತಿಯಲ್ಲಿ ಒಂದೇ ಅಂತ ನೋಡಿದ್ರೆ ಎಲ್ರಿಗೂ ಚೆನ್ನಾಗ್ ಆಗುತ್ತೆ
ಹೌದ ಹೌದ ಹೌದು
ಒಬ್ರಗ್ ಭೇದ ಭಾವ ಮಾಡಿದ್ರೆ ಚೆನ್ನಾಗ ಆಗಲ್ಲ ಅದು
ಆಗಲ್ಲ ಆಗಲ್ಲ ಈಗೆಲ್ಲ ನಮ್ ಭಾರತ ದೇಶದಾಗ ಬಾಳ ಭೇದ ಭಾವನೆ ನಡೀತೇವಲ್ಲಪ್ಪಾ ಎಲ್ಲಾ ತೋಡ ಅಲ್ಲಿ ಈಗಂದ್ರು ಹಳ್ಳಿ ಹಳ್ಳಿ ಕಡೆ ಅಂದ್ರೆ ಬಳಿ ಭೇದ ಭಾವ ಭೇದ ಭಾವ ಅದು ಆಯ್ತು ಯ್ತು ಬಾಳ ಅದೇ ನಡೀತ ಏನ್ ಮಾಡ ಒಸ್ ಹಾಪೆಟ್ ಒಂದಂತಿಲ್ಲ ಎಲ್ಲ ಜಾಗದಲ್ಲೂ ಭೇದಾವ ಒಂದ್ ಹಾಸ್ಪಿಟ್ಲ ಅಲ್ಲಿ ಒಂದು ಊರಲ್ಲಂತ ಆಿ ಒಂದು ಗುಡ ಎಲ್ಲ ಆಳಿ ಆ ಗುಡಿ ಗುಂಡರಾದ್ರು ಈಗಾದ್ರು ಪಾಪಾ ಆತರ ನಡೀತಿದೆ ಏನ್ ಮಾಡ್ತೀರ
ಹ ಏನ್ ಮಾಡಕ್ ಆಗಲ್ಲಪ್ಪಾ ಎಲ್ರೂ ನಡ್ಕೊಂಡ್ ಹೋಗ್ಕ್ ಈಗ ಏನ್ ಮಾಡಾಕ್ ಆಗುತ್ತೆ
ಹ್ಮ್ ಈ ನಾನು ನೀನು ಹೇಳ್ಕಸ ಆಗ್ಬೇಕಂದ್ರ ಆಗಲ್ಲದು ಎಲ್ಲರ ಮಂದಿ ಸುಧಾರಣೆ ಮಾಡ್ಕ ಅವಾಗ ನ್ ಮಾಡ್ಬೇಕು ಅಂದ್ರೆ ಅವಾಗ್ ಮಾಡ್ಬಹದು ನಾವ್ ಹೇಳ್ತಿನಿ ನಾವು ಮಾಡ ಾದ್ರೂ ಆಗಲ್ಲ ಅಷ್ಟು ಜಲ್ದಿ ಅದು
ನಾವ್ ಹೇಳಿದ್ರೆ ಆಗಂಗಿತ್ ಇಲ್ಲಿ ಇರ್ತಿದ್ದಿಲ್ಲ ನಮ ಭಾರತ
ಯ್ ಇಲ್ಲಿ ಇರ್ತದಲ್ಪಾ ನಮ್ ಭಾರತ ಎಲ್ಲೋ ಅಮೆರಿಕಕ್ಕಿಂತ ಮುಂದೆ ಹೋಗ್ತಿತ್ತು ನಾ್ ಭಾರತ ಇನ್ನ ಇನ್ನ ಇಷ್ಟು ಹಂದೆ ಉಳತಿಲಲ್ಲ
ಮುಂದುವರಿದ ದೇಶ ಆತಿತ್ತು ನಮ ಭಾರತ
ಹ ಇನ್ನು ಮುಂದುವರಿತಿಿರೋ ದೇಶದಲ್ಲಿ ಪಟ್ಟಿಯಲ್ಲಿ ಬರ್ತಿದೆ ಹೊರತು ಮುಂದುವರೆದ ದೇಶ ಅಂತ ಅದು ಬರ್ಲಕ್ಕ ನಮ್ಗೆ
ನಮ ಭಾರತವನ್ನು ಮುಂದುವರಿಯುತ್ತಿರುವ ದೇಶ ಅಂತ ಕರಿತಾರೆ ಗೊತ್ತಾ ನಿನ್ಗ
ಹೌದೌದು ಮುಂದುವರೆ ದೇಶ ಅಂತ ಕರಿಲ್ಲ ಯಾವಾಗ ಎಷ್ಟು ಗೊತ್ತಾ ಇಪ್ಪತ್ ಮೂವತ್ ಗಾಂಧೀಜಿ ಕಾಲದಿಂದಲೂ ಇ ಬರ್ತಿದೆ ಮುಂದುವರೆತಿದೆ ಅಂತ ಬರ್ತಿದೆ ಬರುತ ಮುಂದುವರೆದ ದೇಶ ಬರುತ್ತವಲ್ಲ
ಅದೇ ಅಮೆರಿಕವನ್ನು ಮುಂದುವರದ ದೇಶ ಅಂತೇಳಿ ಕರೀತಾರೆ
ಹ ಅಮೆಕ ಅಮೆರಿಕ ಅಲ್ಲಿ ಚೀನಾ ಅಲ್ಲಿ ರಷ್ಯಾ ಫ್ರಾನ್ಸ್ ಇವೆಲ್ಲ ಎಲ್ಲ ಮುಂದುವರೆ ದೇಶಪ್ಪ ಇವು ಆಡೆಲ್ಲ ಎಜುಕನ್ ಸ್ಟಮ್ ಚೆನ್ನಾಗಿದೆ ಮತ್ತು ಹೆಲ್ಂಗ ಎಲ್ಲ ಚೆನ್ನ ಈ ಕಡೆಲ್ಲ ಏನ್ ಮಾಡ್ತೀರ ಭಾರದಲ್ಲಿ ಏನ ತಕ ತಕಮಟಿ ಇದಾ
ಅದೇ ಇದು ಇಸ್ರೇಲ್ ಅನ್ನು ಮುಂದುವರಯದ ದೇಶ ಅಂತಾರೆ ಗೊತ್ತಾ
ಹಾ ಇಸ್ರಲ್ಲ ನೋಡ ಅದು ಅಷ್ಟು ಸಣ್ಣ ಇದ್ರು ಮುಂದುವರೆದ ದೇಶ ಅಂತಾರೆ ಏನ್ ಮಾಡತಿರ ದೇಶ ನೋಡ್ರಪಾ ದೇಶ ಮುಂದುವರಿಬೇಕಂದ್ರು ಭಾರತದಲ್ಲಿ ಜನ ಯುವಕರು ಯುವಕರು ಚೆನ್ನಾಗಿ ವಿದ್ಯಾವ ವಿದ್ಯಾವಂತರಾಗಿ ಏನಾದರು ಜಾಬ್ಗಳುತ ಅಂದ್ರೆ ಮುಂದುವರಿಬಲ್ಪ ಯಾವ ಶಿಕ್ಷಣದಲ್ಲಿ ಏಲ್ಲಾಂದ್ರೆ ಶಿಕ್ಷಣದಲ್ಲಿ ಆಗ್ಲಿ ಒಂದು ಆರೋಗ್ಯದಲ್ಲಿಲ್ಲಿ ಎಲ್ಲಾ ಹಂತದಲ್ಲಿ ಮುಂದಿರಿಬೇಕು ಅದೆಲ್ಲ ಬಿಡು ಎಲ್ಲಾ ಅಂತಾರೆ ಮುಂದುವರಿಬೇಕಲ್ಲ ಏನ್ ಮಾಡ್ತೀರಾ
ಸ್ವಲ್ಪ ನನ್ಗ್ ಹಸಿವ ಆಗ್ತಾ ಇದೆ ಊಟ ಮಾಡಿ ಕಾಲ್ ಮಾಡ್ತೇನೆ ನಿನ್ಗ
ಹಾ ಸರಿಪಾ ಸರಿ ಆಸಮ್ಮ ಊಟ ಮಾಡ ಊಟ ಹಾ ಕಟ್ ಮಾಡು